ಹಲೋ ನಮಸ್ಕಾರ ನಿಷ್ಟು ಹಾ ಚೆನ್ನಾಗಿದ್ದೀವಿ ನೀವು
ಹಾ ನಾವ ಚೆನ್ನಾಗ ಇದ್ವಿ ನಮ್ಮ ಹೆಸರು ಪ್ರತಿಭಾ ಅಂತ ನಿಮ್ಮ್ ಹೆಸರು
ನ ಹೆಸರು ಸಿಂಧು ಜನಂತ
ಹ್ಮ ಹ್ಮ ಏನ್ ಮಾಡ್ಕೊಂಡಿರೋದು ನಾವು ಓದ್ತಾ ಇದ್ದೀವಿ ಏನ್ ಮಾಡಿರೋದು
ಏನಂದ್ರೆ ಏನತ್ತ ಇದ ನ ಇಂಜಿನಿಯರ್ .
ನಾವು ಇಂಜಿನಿಯರಿಂಗ್ಗೆ ಓದ್ತಾ ಇರೋದು
ಹ್ಮ್ ಏನ್ ತಗೊಂಡಿದಿರ ಹಾ
ಸಿ ಎಸ್ ಸಿ ತಗೊಂಡಿದ್ದೀವಿ ಹಲೋ
ಹೇಳಿ ಹೇಳಿ
ಸಿ ಎಸ್ ಸಿ ತಗೊಂಡಿದೀವಿ ನೀವು
ನಾವು ಇ ಸಿ ತಗೊಂಡಿದ್ವಿ
ಹೌದಾ
ಹಾ
ಮತ್ತೆ ನಿಮ್ಮ್ ಊರ್ ಸೈಡ್ ಹಬ್ಬ ಎಲ್ಲಾ ಹೆಂಗ್ ಮಾಡ್ತಾರೆ
ಚೆನ್ನಾಗ್ ಮಾಡ್ತಾರೆ ನಮ್ಮ ಊರ್ ಕಡೆ ಎಲ್ಲ ಎಲ್ಲ ಎಲ್ಲ ತರ ಹಬ್ಬ ಮಾಡ್ತಾರೆ ಗಣಪತಿ ದೀಪಾವಳಿ ಮತ್ತೆ
ಆ ಯುಗಾದಿ ಇನ್ನ ಯಾವ್ದ ಎಲ್ಲಾ ಹಬ್ಬ ಎಲ್ಲಾ ಹಬ್ಬಾನೂ ಮಾಡ್ತೀವಿ ನೀವು
ನಾವು ಗಣಪ ಮತ್ತೆ ದೀಪಾವಳಿ ಆಗ್ಲಿ ವರಮಹಾಲಕ್ಷ್ಮಿನ್ನು ಮಾಡ್ತೀವಿ
ಹೌದಾ
ಬಟ್ ಜೋರಾಗಿ ಮಾಡೋದಂದ್ರೆ ಗಣಪತಿ ಹಬ್ಬ ಮತ್ತೆ ನಮ್ಮ ಹಾಸ್ಟ್ಲಲ್ಲೂ ಸೀನಿಯರ್ಸ್ ಎಲ್ಲಾ ಸೇರಿ ಗಣಪ ಇಟ್ಟಿದ್ರು
ಹೌದಾ
ಐದ್ ದಿನ ಹ ಚೆನ್ನಾಗಿತ್ತು ಫುಲ್ ಎಲ್ಲ ಎಲ್ಲಾ ನಾ ನಾವೇ ಇದ್ವಿ ಅಲ್ಲಿ
ಹ್ಮ್
ಅಂದ್ರೆ ಅಕ್ಕಗಳೆಲ್ಲ ಆಚೆನೇನೋ ತರಕ್ ಹೋಗಿರ್ತಾರಲ್ಲ ಅವಾಗೆಲ್ಲಾ ನಾವೇ ಅದ್ರ ಮುಂದೆ ಕುತ್ಕೊಂಡು ಮುಂದೆ ರಂಗೋಲಿ ಹಾಕೋದು ಕ್ಲೀನ್ ಮಾಡೋದು
ಹಾ
ಮತ್ತೆ ಸಂಜೆ ಆರತಿ ಟೈಮ್ ಅಲ್ಲಿ ಹಾಡಾಡೋದು
ಹೌದಾ ಹಾ ಚೆನ್ನಾಗಿತ್ತ ಎಲ್ಲ
ಹಾ ಚೆನ್ನಾಗಿತ್ತು
ನಾವು ನಮ್ಮ ಹಾಸ್ಟ್ಲಲ್ಲಿ ಇಟ್ಟಿದ್ವಿ ನಾವೆಲ್ಲಾ ಭಜನೆ ಮಾಡ್ತಿದ್ವಿ ಆ ಎಲ್ಲಾ ಆಟ ಆಡಸ್ತಿದ್ವಿ ಅವ್ರ ಅವರಿಗೆ ಸೀನಿಯರ್ಸ್ ಜೂನಿಯರ್ಸ್ಗೆಲ್ಲ
ಹಾ
ಚೆನ್ನಾಗ್ ಮಾಡ್ತಿದ್ವಿ ನಾವು ಲಾಸ್ಟ್ ದಿನ ಎಲ್ಲ ಹಾ ವಿಸರ್ಜನೆ ದಿನ ಡ್ಯಾನ್ಸು ಮತ್ತೆಲ್ಲಾ ತಮಟೆ ಎಲ್ಲ ತಗೊಂಡ್ ಬಂದಿದ್ರು ಸೀನಿಯರ್ಸ್ ಅದೆಲ್ಲಾ ಆಯ್ತು ಮಳೆ ಬಂದಿತ್ತು ಅವತ್ ನಮ್ ಹೌದ ಅವತ್ ಮಳೆ ಕೂಡ ಬಂದಿತ್ತು ಫುಲ್ ಜೋರಾಗಿ
ಅಂಗಾಂದ್ರೆ ಗಣೇಶ್ ಅಂಗಾಂದ್ರೆ ಗಣಾಯ ಗಣೇಶ ಹಾಗೆ ನೀನ್ನ ಬಿಟ್ಟು ಹೋಗೋಕ್ಕೆೆ ಮನಸಿರ್ಲಿಲ್ಲ ಅನ್ಕೋತ
ಹೌದು ತುಂಬಾ ಬೇಜಾರಾಗಿತ್ತು ಒಂದಷ್ಟು ಜನ ಅತ್ರರು ಕೂಡ ನಮ್ ಫ್ರೆಂಡ್ಸ
ಹಾ ಹೌದು ಗಣೇಶ್ ಅಂದ್ರೇನೆ ಒಂದ ಇದು ಅಲ್ಲ ಕಳಸಕ್ಕೆ ಮನಸು ಬರಲ್ಲ ನಾವು ಮನೇಲಿ ಐದ್ ದಿನ ಇಕ್ತೀವಿ ಲಾಸ್ಟ್ ಡೇ ಎಲ್ಲ ಕಳಸಕ್ಕೆ ಮನಸೇ ಬರಲ್ಲ
ಹೌದು ಅದೊಂತರ ನಾ ಏನೋ ನಮ್ದು ಯಾವಾಗಲೂ ಜೊತೆಯಲ್ಲಿ ಇರುತ್ತೆೋ ಅನ್ನೋ ಥರ ಯಾವಾಗೂ ಗಣಪತಿ
ಮತ್ತೆ
ಹೇಳ್ಬೇಕು ನೀವೇ
ಮತ್ತೇನು ಎಷ್ಟ್ ಜನ ಇರೋದು ನೀವು ಕುಟುಂಬದಲ್ಲಿ.
ನಾವ, ನಾವುನಾಲ್ಕ್ ಜನ. ನಿಮ್ಮ ಮನೆಯಲ್ಲಿ
ನಮ್ಮ ಮನೇಲ್ಲಿ ಮೂರ್ ಜನ ಇದ್ದೀವಿ. ಮತ್ತೆ ಪ್ರವಾಸ ಎಲ್ಲಾ ಹೋಗಿದ್ರಾ,
ಹ್ಮ, ಹೋಗಿದ್ವಿ ತಿರುಪತಿ ಮತ್ತೆ ಮುರುಡೇಶ್ವರ ಗೋಕರ್ಣ.
ಹ್ಮ, ಗೆಳತಿಯ್ರ ಜೊತೆ ಹೋಗಿದ್ರನ್ ಕುಟುಂಬದ ಜೊತೆ ಹೋಗಿದ್ರಾ,
ನಾವ ಕುಟುಂಬದ ಜೊತೆ ಹೋಗಿದ್ವಿ ನೀವ ಹೋಗಿದ್ದೀರಾ ತಿ ರೂಪತಿ
ಹಾ, ನಾವ್ ಹೋಗಿದ್ವಿ ನಮ್ಗೆಗೆಲ್ತಿರು, ಒಂದು ಒಂದ್ ಎಂಟ ಹತ್ತ್ ಜನ ಹೋಗಿದ್ವಿ.
ಹೌದಾ, ಹೇಗಿತ್ತು ಎಲ್ಲಾ
ಏನ್ ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಗೆಳತಿ ಮನೆಯಿಂದ ನಾವ್ ಒಂದ್ ಬಸ್ ಇತ್ತು. ಡೈರೆಕ್ಟ್ ತಿರುಪತಿಗೆ. ಆ ತಿರುಪತಿಯಲ್ಲಿ ಹೋಗಿ ಅಲ್ಲಿ ಇಳ್ಕೊಂಡಿವಿ. ಅಲ್ಲಿ ಇಲ್ಕೊಂಡದ್ ಯಾವ್ದೋ ಕಾಂಪ್ಲೆಕ್ಸಲ್ಲಿ ಟಿಕೆಟ್ಸ್ ಕೊಡ್ತಾರಂತೆ ಅಲ್ಲಿ ನ ಟಿಕೆ ಆಧಾರ್ ಕಾರ್ಡ್ ಕೊಟ್ಟು ಟಿಕೆಟ್ ತಗೊಂಡು,
ಹ್ಮ
ಬಂದ್- ಬಂದ್ ಮತ್ತೆ ಮೇಲೆ ಹೋಗ್ಬೇಕಲ್ಲ ನಾವು ಮೆಟ್ಲ ಹತ್ಕೊಂಡ್ ಹೋಗಿದ್ದು.
ಹೌದಾ, ಯಾವ ಕಡೆ
ಅಲ್ಬಿರಿ ಕಡೆ ಹೋಗಿದ್ವಿ. -
ಹೌದಾ,
ಹಾ, ಅದೆಲ್ಲಾ ಮತ್ತೆ ಟಿಕೆಟ್ ಎಲ್ಲ ತಗೊಂಡು ಆಟೋ ಮಾಡ್ಕೊಂಡ ಅಲ್ಲಿ ಪಿರಿಮೆಡ್ಲ್ ಹತ್ರ ಹೋಗಿ ಅಲ್ಲಿ ಕೆಳಗಡೆ ಡೆ ಎಲ್ಲಾ ನಮ್ದು ತೊಗೊಂಡ್ ಹೋಗಿರೋ ಬ್ಯಾಗು ಅದೆಲ್ಲ ಲಗೇಜ್ ಎಲ್ಲ ಇ, ಇಟ್ಟು ಮತ್ತೆ ಮೆಟ್ಲ ಮಾಡಿದ್ವಿ. ಮೆಟ್ಲೆಲ್ಲಾ ಹತ್ಕೊಂಡು ಮೇಲೆ ಹೋಗ ಆಷ್ಟಲ್ಲೇನೆ ಅದು ಟೈರ್ಡ್ ಆಗಿತ್ತು. ಜಾಸ್ತಿ ಮೆಟ್ಲಿದಲ್ಲ ಅದು ಟಯರ್ಡ್ ಆಗಿತ್ತು ಮತ್ತೆ ಕೊಟ್ಬಿಟ್ಟಿದ್ರು. ನಾ ಹೋಗುವ ಅಷ್ಟ್ರಲ್ಲೇನೆ ಹನ್ನೊಂದ್ ಗಂಟೆ ಹಿಂಗೆಲ್ಲ ಆಗೋಗಿತ್ತು. ಅದು ಲೇಟ್ ಹನ್ನೊಂದು ಗಂಟೆ ಆಗಿತ್ತಲ್ಲಾ ಅಂತ ಹನ್ನೆರಡು ಗಂಟೆ ಮೇಲೆ ಇತ್ತು ನಮ್ದು ದರ್ಶನ.
ಹ್ಮ
ಗಡೆ ಹೋಗೋದ ಎಂಟ್ರಿ ಅಲ್ಲೇ ಸ್ವಲ್ಪ ಆಚೆ ಎಲ್ಲ ಕುತ್ಕೊಂಡು ರೆಸ್ಟ್ ತಗೊಂಡು ಮತ್ತೆ ಹೋದ್ವಿ. ಹನ್ನೆರಡು ಗಂಟೆ ಹೋಗಿ ಮತ್ತೆ ಕ್ಯೂ ಅಲ್ಲಿ ಎಲ್ಲಾ ನಿಂದಿರ್ಬ, ಬೇಕಲ್ಲಾ ನಾವ್ ಹೋಗೋ ಟೈಮ್ ಅಲ್ಲಿ ದೇವ್ರಗೇನೋ ಒಂದ, ಒಂದ್ ತಾಸೇನು ಸರ್ ಎಷ್ಟ ಕೊಡ್ತಾರಂತೆ.
ಹ್ಮ
ಆ ರ ಎಷ್ಟ್ ಕೊಡ್ತಾರ ಅನ್ನೋ ಟೈಮಲ್ಲಿ ನಾವು ಸಿಕ್ಕಾಕೊಂಡಿದ್ವಿ. ಮತ್ತೆ ಒನ್ ಅವರ್ ಅಲ್ಲಿ ನಮಗೆ ರೋಮಲ್ ಕೂಡಾಕಿ.
ಹ್ಮ
ಹಾಲು ಕೊಟ್ರು ಎಲ್ಲರಿಗೂ ಕುಡಿಯಕ್ಕೆ.
ಹ್ಮ್
ಆಮೇಲೆ ಹಾಕಿದ ತಕ್ಷಣ ಒಂದು ಹತ್ತು ನಿಮಿಷ ಹದ್ನೈದು ನಿಮಿಷಕ್ಕೆಲ್ಲ ಬಿಟ್ಬಿಟ್ರು.
ಹ್ಮ್ ಚೆನ್ನಾಗಿತ್ತ ಎಲ್ಲಾ ಅಲ್ಲಿದ್ದು.
ಹಾ, ಚೆನ್ನಾಗಿತ್ತು. ದರ್ಶನ ಆಯಿತು ಮತ್ತೆ ನಾನು ಇನ್ನೇನು, ದರ್ಶನ ತಗೊಂಡ್ ಆಚೆ ಬರಬೇಕು ಅವಾಗಲೇ ಪೂಜ ಮಂಗಳಾರತಿ ಸ್ಟಾರ್ಟ್ ಆಯಿತು. ಅಲ್ಲೇ ನಿತ್ಕೊಂಡಿದ್ವಿ ಆಚೆ ಯಾರ್ನ್ನು ಬಿಡ್ಲಿಲ್ಲ.
ಹ್ಮ್ ಹ್ಮ್
ಹ್ಮ ಹ್ಮ
ಮತ್ತೆ,
ಹ್ಮ ಹಾ ನೀವೆಲ್ಲ ಹೆಂಗೆ ಬಸ್ಸಲ್ಲಿ ಹೋಗಿದ್ರಾ
ಹ ಹೌದು ನಾವು ಬ್ಲಸ್ ಬಸ್ಲ್ಲಿ ಹೋಗಿದ್ವಿ
ಹ್ಮ್ ಹ್ಮ್ ಬಸ್ಸಲ್ಲೇ ಹೋಗಿ ದರ್ಶನ ತಗೊಂಡಂದ್ರ
ಹೌದು ನಾವು ನಮ್ ಕುಟುಂಬ ಜೊತೆ ಹೋಗಿದ್ವಲ್ಲ
ಮತ್ತೆ ಗೋಕರ್ನ ಎಲ್ಲ ಹೆಂಗ ಹೋಗಿದ್ರಿ ನೀವು
ನಾವು ಕಾರ್ ಮಾಡ್ಕೊಂಡ್ ಹೋಗಿದ್ವಿ ನಮ್ ನಮ್ ಕುಟುಂಬ ಮತ್ತೆ ನಮ್ ಚಿಕ್ಕಪ್ಪ ಅವರು ಎಲ್ಲಾ ಬಂದಿದ್ವಿ ನಾವ್ ಎಂಟು ಜನ ಹೋಗಿದ್ವಿ ಹ್ಮ್ ಚೆನ್ನಾಗಿತ್ತು ಅಲ್ಲಿ ಎಲ್ಲಾ ಫಸ್ಟ್ ದಿನ ಉಡುಪಿ ಹೋಗಿದ್ವಿ ಉಡುಪಿ ಹೋಗಿ ಅಲ್ಲೇ ಇದ ಅವತ್ತ ಸಾಯಂಕಾಲ ಆಗಿತ್ತು ಹೋಗುವಷ್ಟೊತ್ತಿಗೆ
ಹಾ
ಅವರ ತಲೆೆ ಇದ್ದು ಮಾರ್ನೇ ದಿನ ಎಲ್ಲಾ ದರ್ಶನ ಮಾಡಿ ಸುತ್ತಮುತ್ತ ಇನ್ನ ಜಾಗಗಳಿದೆ ಎಲ್ಲ ಉಡುಪಿ ಎಲ್ಲ ನೋಡಿ ಮತ್ತೆ ಮತ್ತೆ ಮಾರ್ನೇ ದಿನ ಗೋಕರ್ಣ ಹೋಗಿದ್ವಿ
ಹಾ
ಗೋಕರ್ಣ ನೋಡಿ ಬಂದ್ವಿ ಗೋಕರ್ಣ ಅಲ್ಲೆಲ್ಲ ಬೀಚ್ ಎಲ್ಲ ಇದದೆಲ್ಲ ಅಲ್ಲೆಲ್ಲಾ ಹೋಗಿದ್ವಿ
ಹ್ಮ್ ಚೆನ್ನಾಗಿರುತ್ತೆ ನಾವ್ ಹೋಗಿಲ್ಲ ಗೋಕರ್ನಾಗ ನಾವು ಚಿಕ್ಕೋರಿದಾಗ ಹೋಗಿದ್ದು ಮತ್ತೆ ಹೋಗ್ಬೇಕು
ಸಿಿಕ್ಕೋರಿದ್ದಾಗ ಅಂದ್ರೆ ನೆನಪಿದ್ಯಾಾ ಎಲ್ಲ ನಿಮ್ಗೆ ಹೋಗಿರೋದು
ಹ ಒಂದ್ ಐದ್ನೇತೆ ಆರನೇತೆ ಇದ್ವಿ ಯಾವಾಗ
ಹೌದಾ ಹ್ಮ್ ಮತ್ತ
ಹೇಳ್ಬೇಕ ಅಡ್ಗೆ ಮಾಡಕ್ ಬರುತ್ತಾ ನಿಮಗೆ
ಬರತ್ತೆ ಸ್ವಲ್ಪ ಸ್ವಲ್ಪ ಬರತ್ತೆ ಎಲ್ಲಾ
ಹ್ಮ ಏನೇನ್ ಮಾಡ್ತೀರಾ ಮತ್ತೆ ಏನ್ ಫೇಮಸ್ ನಿಮ್ಮ್ ಊರಲ್ಲಿ
ನಿಮ್ಮೂರಲ್ಲಿ ರೊಟ್ಟಿ ಫೇಮಸ್ ನಿಮ್ಮೂರಲ್ಲಿ ಾ ಪ
ಹಲೋ ನಿಮ್ಮೂರಲ್ಲಿ ಏನ್ ಫೇಮಸ್ಸು
ನಮ್ಮೂರಲ್ಲಿ ರೊಟ್ಟಿ ಫೇಮಸ್ ನಿಮ್ಮೂರಲ್ಲಿ
ನಮ್ಮೂರಲ್ಲಿನೂ ರೊಟ್ಟಿ ಫೇಮಸ್ ರೊಟ್ಟಿ ಎಲ್ಲ ಮಾಡಕ್ ಬರುತ್ತಾ ನಿಮ್ಗೆ
ಎಲ್ಲ ಅದು ಕರೆಕ್ಟ್ ನೀವು ನೀವು ಮಾಡ್ತೀರಾ ರೊಟ್ಟಿ
ರೊಟ್ಟಿ ಎಲ್ಲ ಬರಲ್ಲ ಚಪಾತಿ ಪಲ್ಯ ಅದೆಲ್ಲ ಮಾಡ್ತೀವಿ
ಪಲ್ಲಯ ಎಲ್ಲ ಬರುತ್ತಾ ನಿಂಗೆ
ಹಾ ಬರುತ್ತೆ
ಏನ್ ಪಲ್ಲೆ
ನಾವು ಸುಮ್ಮ್ನೆದು ಬೆಂಡೆಕಾಯು ಇ ಇ ಬೆ ಕಾಯೋ ಮಾಡಾರ್ತಿ
ನಿಮ್ಗೆಲ್ ಫಲ್ ಇಷ್ಟ
ನಮ್ಗೆ ಬೆಂಡೆಕಾಯಿ ಇಷ್ಟ
ಹೌದಾ ಮಾಡಕ್ ಬರುತ್ತಾ ಬೆಂಡೆಕಾಯಿ ಪಲ್ಯ
ಬರುತ್ತೆ
ಹ್ಮ ಮತ್ತಾ ಹೇಳಿ ಏನಾದ್ರು
ಏನಇಲ್ಲ ಎಲ್ಲ ನೀವೇ ಹೇಳ್ಬೇಕು ನಮ್ಗೆ ಮತ್ತೆ ಕಾಲೇಜ್ ಎಲ್ಲ ಹೇಗಿದೆ ನಿಮ್ದು ಚೆನ್ನಾಗಿದಯಾ
ಹಾ ಜೀವನ ಎಲ್ಲ ಚೆನ್ನಾಗಿದ್ದಾರೆ ಅಂದ್ರೆ ಕಾಲೇಜ್ ಕಷ್ಟಾನೇ ದಿನಾ ಕಾಲೇಜಿಗೆ ಹೋಗ್ಬೇಕಲ್ಲ
ಹ ಹಾ ಹಾಸ್ಟ್ಲ್ ಇರೋದಾ ನೀವು
ಹಾ ಅಷ್ಟ ನೀವು
ನಾವು ಹಾಸ್ಟೆಲ್
ಹೇಗಿದೆ ನಿಮ್ಮ ಅಷ್ಟಲೆಲ್ಲ
ಹ ಚೆನ್ನಾಗಿದೆ ಹಾಸ್ಟೆಲ್ ಹಾಸ್ಟೆಲ್ ಅಂದ್ರೆ ಹಂಗೆ ಇರುತ್ತ ಮತ್ತೆ ಎಲ್ಲ ಗೊತ್ತಲ್ಲ ಹೆಂಗಿರ್ತವೆ ಅವಟ್ ನಾವೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು
ಹಾ
ಹ್ಮ್
ಮತ್ತೆ
ಮತ್ತೆ ಏನಿಲ್ಲ ನಿಮ್ಮ ಅಸ್ಲಲೆೆಲ್ಲ ಯಾವ ತರ ಊಟ ಕೊಡ್ತಾರೆ
ಅಲ್ಲ ಎಲ್ಲ ತರ ಅಂದ್ರೆ ವೆಜ್ ನಾನ್ ವೆಜ್ ಎಲ್ಲ ಮ
ಹಾ ಹಾ ನೀವ್ ತಿಂತೀರಾ ನೀವು ಮಾಂಸಾಹಾರಿನ ಸಸ್ಯಾಹಾರಿನ
ನ ನೋ ಮಾಂಸ್ ಸಾರಿ ನೀವು
ನಾವು ಮಾಂಸಾಹಾರಿ ನಾ ಮಾಂಸಾಹಾರಿ ನಾವು ಪ್ರಾಣರಿ ನಮ್ಮ್ ಹಲ್ಕಳ ಮುಂದೆ ಎರಡು ಕೆ ಜಿ ಮಟನ್ ತಿಂದೆ ಮರ್ಗೋದ್ ನಾವು ಇಲ್ಲಾಂದ್ರೆ ಮನ್ಸಿಗೆ ಸಮಾಧಾನ ಇರಲ್ಲ
ಇಲ್ಲಿ ಮಾರ್ಷಲ್ಲಿಟ ಇಲ್ಲಿ ಹೆಂಗೆ
ಹಾ ನಮ್ಮ್ ಆಸ್ಟ್ಲರ್ ಡೆಲ್ಲಿಲಿ ಚಿ ಚಿಕನ್ನು ಮತ್ತೆ ಏನ ಎ ವೆಜ್ವರ್ಗೂ ಮಾಡಿರ್ತಾರೆ ನಾವು ಅದ್ರಲ್ಲಿ ಬರೀ ನಾನ್ ವೆಜ್ ತಿಂತೀವಿ ಹ ಹಞ ಸರಿ ಮತ್ತೆ ನೀವು ಕಾಾಲಿ ಇರುವಾಗ ಫೋನ್ ಮಾಡಿ ನಾವು ಕಾಲಿದ್ದಾಗ ಫೋನ್ ಮಾಡ್ತೀವಿವಿ
ಹಾ ಸರಿ ಸರಿ